ಗುಡ್ ಮಾರ್ನಿಂಗ್,
ಏನ್ ಸಾರ್ ಮಾಡ್ತದೀರಾ...
ಏನಿಲ್ಲ ಬೆಳಿಗ್ಗೆ ಬ್ರೆಶ್ ಆಯ್ತು. ಬ್ರೇಕ್ಫಾಸ್ಟ್ ಮಾಡ್ಬೇಕು. ಎಲ್ಲಿಗಿ ಹೋಗಬೇಕ್ ಸರ್,
ಸರ್, ಒಂದು ಡೌಟ್ಸ್ ಇತ್ತನಿಮ್ ಕಡೆ ಕೇಳಬಹುದಾ...? ಸರ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್.
ಓಕೆ ಸರಿಯಾದ ಮಾಹಿತಿ ನಾನ್ ನಿಮ್ಗೆ ಹೇಳ್ತೀನಿ ಕೇಳಿ. ಭಾರತದ ಸಂವಿಧಾನದ ನಮಗ ಆರಂಭದಲ್ಲಿ ಎಷ್ಟು ಒಂದು ವಿಧಿಗಳ ಸಂಖ್ಯೆ ಎಷ್ಟಿತ್ತಂದ್ರೆ ಹತ್ತೊಂಬತ್ ನೂರದ ಮೂವತ್ತಐದರ ಕಾಯ್ದೆಯ ಅನುಸಾರ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು ಬ್ರಿಷರ್ ಆಳ್ವಿಕೆಯೆಗೆಳಪಟ್ಟಿದ್ದ ಸುಮಾರು ಎರಡು ನೂರರಿಂದ ಮುನ್ನೂರು ವರ್ಷಗಳ ಕಾಲ ಭಾರತವನ್ನು ಆಳಿದರು ಹೀಗಾಗಿಬಿಟ್ಟು ಭಾರತ ಸಂಪೂರ್ಣವಾಗಿ ಯಾರ ಹಿಡಿತಕ್ಕೆ ಹೋಗಿದ್ದಪ್ಪಾ ಅಂತಂದ್ರೆ ಅದು ಬ್ರಿಟಿಷರ್ ಹಿಡಿಕ ಕ ಹೋಗಿತ್ತು
ಓಕೆ ಸರ್
ಆದ್ರೆ ಭಾರತದ ಸಂವಿಧಾನದ ಅಡಿಯಲ್ಲಿ ಹಲವಾರು ಅಂಶಗಳನ್ನ ನಾವು ಅಧ್ಯಯನ ಮಾಡತ ಹೋಗಿದಂಗ ಭಾರತಕ್ಕೆ ಡೊಮಿನಿಯನ್ ಪದ್ಧತಿಗಳನ್ನ ಹತ್ತೊಂಬ ಸಾವಿರದ ಮೂವತ್ತೈದಕ್ಕೆ ನ್ ಮಾಡರು ಬ್ರಿಟಿಷರು ಭಾರತೀಯರಿಗೆ ಘೋಷಣೆ ಮಾಡಿದರು
ಸರ್ ಡೊಮಿನಿಯನ್ ಪದ್ಧತಿ ಅಂದರುನು ಸರ್
ಅಂದ್ರೆ ಭಾರತೀಯರಿಗೆ ಸ್ವಾತಂತ್ರವನ್ನ ಘೋಷಣೆ ಮಾಡುವ ಪದ್ಧತಿಯನ್ನು ಡೊಮಿನಿಯನ್ ಪದ್ಧತಿ ಎಂದು ಕರೆಯುವರು
ಹಾಗಾದ್ರೆ ಡೊಮಿನಿಯನ್ ಸ್ಥಾನಮಾನ ಯಾವಾಗ ನೀಡಿದ್ರ ಸರ್ ಭಾರತೀಯರಿಗೆ ಬ್ರಿಟಿಷರು
ಹತ್ತೊಂಬತ್ ನೂರದ ಮೂವತ್ತೈದು ರನ್ ನೀ ಇದು ಜಗದೀಶ್ ಅವರೇ
ಹೌದಾ ಸರ್ ಓಕೆ
ಆದರೆ ಪ್ರಮುಖವಾದ ವಿಷಯವೇನೆಂದ್ರೆ ನಮ್ಮಲ್ಲಿ ಯಾವುದೇ ಅಧಿಕೃತಿ ಸಂವಿಧಾನವನ್ನು ರಚನೆ ಮಾಡಿಕೊಂಡಿರ್ಲಲಿಲ್ಲ ನಾವು ಅವಾಗ
ಮತ್ತ್ತತ್ ಹೇಗೆ ಸರ್ ಸರ್ ತರ ಹೇಗೆ ರಚನೆ ಮಾಡಿದ್ರು ಅಂದಿನ ಸಮಯದಲ್ಲಿ
ಬ್ರಿಟಿಷರು ರಚನೆ ಮಾಡಿರೆ ಇರ್ತಕ್ಕಂತಥ ಮುನ್ನೂರ ಇಪ್ಪತ್ತೊಂದು ವಿಧಿಗಳು ಹಾಗೂ ಶಡಲ್ ಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನಾಗಿ ಪಂಡಿತ್ ಜವಾಹರ್ಲಾಲ್ ನೆಹರುೂ ಅವರನ್ನ ನಾವ ಏನ್ ಮಾಡ್ತೀವಿ ನಮ್ಮ ದೇಶದ ಪ್ರಧಾನಮಂತ್ರಿ ಪ್ರೇನಾಗಿ ಆಯ್ಕೆ ಮಾಡಿದ್ವಿ ಅದಾದ ನಂತರದಲ್ಲಿ ಅಧಿಕೃತವಾದ ಸರ್ಕಾರ ಕಾರವನ್ನು ಇನ್ನು ನಮ್ಮಳೇ ರಚನೆ ಆಕರಲಲ್ಲ
ಯಾಕೆ ಸರ್
ಉನ್ನತವಾದ ಹುದ್ದೆಗಳಲ್ಲಿ ಬ್ರಿಟಿಷ್ ಅಧಿಕಾರಿಗಳನ್ನ ನೇಮಕಾತಿ ಮಾಡಿಕೊಂಡಿದ್ರು ಯಾಕಂದ್ರೆ ಹತ್ತೊಂಬತ್ ಅ ಆ ಸಮಯ ಹತ್ತೊಂಬತ್ ನೂರದ ಮೂವತ್ತು ಕ ಅ ಭಾರತ ಕೇಕೃ ಸ್ವಾತಂತ್ರ ಏನ ಘೋಷಣೆ ಆಯಿತು ಆದ್ರರೆ ಅಧಿಕೃತವಾದ ಸಂವಿಧಾನವನ್ನು ರಚನೆ ಮಾಡಿಕೊಂಡಿರಲಿಲ್ಲ ನಾವು
ಹೀಗಾಗ್ಬಿಟ್ಟು ಸರ ನೀವು ಏನು ಹೇಳಿದಿರಲ್ಲ ತೊಂಬತ್ನೂರ ಮೂವತ್ತ್ತೈದ ಬ್ರಿಟಿಷರು ಭಾರತೀಯರಿಗೆ ಸ್ವಾತಂತ್ರ್ಯ ಘೋಷಣೆ ಮಾಡಿದ್ರು ಮತ್ತೆ ಮುಂದೆ ಹೇಗೆ ಸರ್ ಸರ್ಕಾರವನ್ನು ಹೇಗೆ ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳ್ತೀರಾ ಸರ್
ಖಂಡಿತವಾಗಿ ಜಗದೀಶ್ ಅವರೇ ನಾ ನಿಮ್ಮ ಮಾಹಿತಿ ಹೇಳ್ತೀನಿ ನೋಡಿ ಹೇಳಿ ಹತ್ತೊಂಬತ್ ನೂರದ ಮೂವತ್ತೈದರ ಸ್ಥಾನಮಾನ ನೀಡಿದ ಅ್ರ ನಮ್ಮೇಲ್ಲಿ ಏತ ಸಾವಿರದ ಆರುರಲ್ಲಿ ಬ್ರಿಟಿಷ್ಸ್ ಇಂಡಿಯ ಕಂಪನಿ ಭಾರತದ ಸ್ಥಾಪನೆ ಪ್ರಸ್ತುತ ಹದಿನೇಳುನೂರ ಐವತ್ತೇಳರಲ್ಲಿ ರಚನೆ ಆಯ್ತು
ಅಂದ್ರೆ ಪ್ಲಾಸಿಕ್ ಅದನದ ಅವಧಿಯಲ್ಲಿನೇ ಏನ್ ಸರ್ ಈ ರೀತಿ ಘಟನೆ ನಡೆದದ್ದು
ಕರೆಕ್ಟ್ ಯಾಕಂದ್ರೆ ಇದೇ ಅವಧಿಯಲ್ಲಿ ಹದಿನೆಂಟನೂರದ ಎಂಬತ್ತೈದರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಎ ಏ ಯೋಮ ಅವರು ಸ್ಥಾಪನೆ ಮಾಡಿದ್ರು ಎ ಏ ತೋಳ ರವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಪಕ್ಷವನ್ನು ಸ್ಥಾಪನೆ ಮಾಡಿದ ನಂತರ ಮುಂದೆ ತರುವಯ ಅದ್ರದೇ ಹಾಕಿ ಅಧಿಕೃತ ಆಡಳಿತ ನಡೆಸಲು ಮುಂದೆ ಪ್ರಾರಂಭ ಮಾಡಿತು
ಸರ್ ಹಾಗಾದ್ರೆ ಮುಸ್ಲಿಮಂ ಲೀಗ್ ಯಾವ ಸ್ಥಾಪನೆ ಆಯ್ತು ಸರ್
ಹಓ ಖಂಡಿತವಾಗಿ ಹೇಳ್ತೇನೆ ಹತ್ತೊಂಬತನೂರ್ ಆರಲ್ಲಿ ರಾಷ್ಟ್ರೀಯ ಮುಸ್ಲಿಂ ಲೀಗ್ ಅಲ್ಲ ಸ್ಥಾಪನೆ ಆಯ್ತ ಒಂದ್ ಕಡೆ ಹೊಂಬತ್ನೂರ ಎಂಬ ಸಾರಿ ಹದಿನೆಂಟನೂರದ ಎಂಬತ್ತೈದರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯ ಆದ ನಂತರ ಹತ್ತೊಂಬತ್ತು ನೂರ ಆರರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಯ್ತು
ಓಕೆ ಸರ್ ಖಂಡಿತಾ ಸರ್ ಓಕೆ ಮುಂದೆ ಯಾವ್ಯಾವ ವಿಷಯಗಳನ್ನು ಬದಲಾವಣೆ ಆಗುತ್ತ ಸರ್
ಆದ್ರೆ ಭಾರತೀರ ಒಂದು ಬೇಡಿಕೆ ಆಗೈತಿ ಯಾವ ಬೇಡಿಕೆ ಹೇಗೈತ್ತ ಅಂದ್ರೆ ಭಾರತರಿಗೆ ಡೊಮಿನಿಯನ್ ಸ್ಥಾನಮಾನ ನೀಡುವ ಬೇಕು ಅಂತಕ್ಕಂಥ ಕೆಲವು ಸಮಿತಿಗಳ ರಚನೆ ಅದು
ಯಾವ ಯಾವ ಸಮಿತಿಗಳ ರಚನೆ ಅದವು
ಸಮಿತಿಗಳೆಂದ್ರೆ ಹತ್ತೊಂಬತ್ತು ಒಂಬತ್ತರಲ್ಲಿ ಮಿಂಟೋ ಮಾರ್ಲೇ ಸುಧಾನಿ ಎಷ್ಟರಲ್ಲಿ ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಮಿಂಟೊ ಮಾರ್ಲೆ ಸುಧಾರಣೆ ಈ ಸುಧಣೆ ಶಿಫಾರಸ್ ಏನಾಗಿತ್ತು ಅಂದ್ರೆ ಭಾರತ ಧೈರ್ಯಸ್ವಾತಂತ್ರ್ಯವನ್ನು ಘೋಷಣ ಮಾಡಬೇಕು ಅಂತಕ್ಕಂತಹ ವಿಷಯವನ್ನು
ಸರ್ ಮತ್ತೆ ಯಾವ ಯಾವ ಸಮಿತಿಗಳ ರಚನೆ ಅದುವು ಸರ್
ಹತೊಂಬತು ನೂರ ತೊಂಬತ್ತರಲ್ಲಿ ಮೆಂಟೊ ಮಾರ್ಲೆ ಸುಧಾರಣೆ ಹತೊಂಬತ್ ನೂರ ಹತ್ತೊಂಬತ್ತು ಸುಧಾರಣೆ ಈ ಎರಡು ಸಮಿತಿಗಳು ರಚನೆ ಆಗ್ತವೆ
ಹಾಗಾದರೆ ಇದ ಅವಧಿಯಲ್ಲಿ ಸೈಮನ್ ಆಯಿಗೂ ಕೂಡ ಚೆನ್ನ ಐತೆ ಏನ್ ಸರ್
ಹತ್ತೊಂಬತ್ ಸಾವಿರದ ಇಪ್ಪತ್ತಏಳರಲ್ಲಿ ಸೈಮನ್ ಆಯೋಗ ರಚನೆಯಾಯಿತು ಆದರೆ ಹತ್ತೊಂಬತ್ ಸಾವರದ ಒಂಬತ್ತರ ಮೆಂಟೋ ಮಾರ್ಲೆ ಸುಧಾರಣೆ ಹತ್ತೊಂಬತ್ ಸಾವಿರದ ಹತ್ತೊಂಬತ್ತರ ಮಾಟೆಗೋ ಚೆಲ್ಫಂಡ್ ಸುಧಾರಣೆ ವರದಿಯನ್ನು ಈ ಸರ್ಕಾರವನ್ನ ಆಯ್ಕೆ ಮಾಡಿಕೊಂಡಿು ಪ್ರಮುಖವಾಗಿ ನಾವು ಗಮನಿಸಬೇಕಾದ ಅಂಶವೆಂದರೆ ಈ ಒಂದು ವರದಿ ಅಲ್ಲ ಗರಡಿ ಸರ್ಕಾರಕ್ಕೆ ಹತ್ತೊಂಬತ್ನೂರ ಎಪ್ಪತ್ತೊಂಬತ್ತರಂದು ಸಲ್ಲಿಕೆ ಮಾಡ
ಯ ವರ್ದಿ ಸರ್
ಅದೇ ಹೇಳಿದಲ್ಲ ಭಾರತೀಯರಿಗೆ ಡೊಮಿನಿಯನ್ ಸ್ಥಾನಮ ಇಟ್ಟು ಮುಂಚ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾದ ಬೇಡಿಕೆಯನ್ನ ಏನು ಭಾರತೀಯರು ಬ್ರಿಟಿಷರ ಮುಂದೆ ಇಟ್ಟಿದರು
ಇದ್ರೆ ನ್ ಸರ್
ಇಲ್ಲ ಇಲ್ಲ ನಮ್ಮ್ ಭಾರತದಲ್ಲೆಲ್ಲ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಮೂವತ್ತು ಬಂದರು ಮೂವತ್ತೆರಡರಂದು ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಲಂಡನ್ಲ್ಲಿ ನಡೆಯಿತು
ಅಂದರಿ ನಮ್ಮ ದೇಶದಲ್ಲಿ ಮೊದಲೇ ದುಂಡು ಮೇಜಿನ ಸಮ್ಮೇಳನ ನಡೆಯಲಿಲ್ಲ ಇನು ಸರ್
ಇಲ್ಲ ಇಲ್ಲ ನಮ್ಮ ದೇಶದಲ್ಲಿ ಮೊದಲನೇ ದುಡ್ಡು ಮೇಜಿನ ಸಮ್ಮೇಳನ ನಡೆಯಲಿ ಯಾಕಂದ್ರೆ ಹಾತೊಂಬತು ವರ್ಷ ಮೂವತ್ತೈದರಂದು ಸ್ವಾತಂತ್ರ್ಯ ತೊರ ಅದೇ ಒಂದು ಅವಧಿಯಲ್ಲಿ ಹಿಂದಿನ ಸಂಚಿಕ ಲ್ಲಿ ಮೊದನೇ ದುಂಡು ಮೇಜಿನ ಸಮ್ಮೇಳನ ಎರಡನೇ ದುಂಡು ಮೇಜಿನ ಸಮ್ಮೇಳನ ಲಂಡನ್ ನಡಿತು ಮೊದಲು ಮತ್ತು ಎರಡನ ದುಂಡು ಮೇಜಿನ ಸಮ್ಮೇಳನ ಪೂರ್ಣವಾಗಿ ವಿಫಲವಾಯಿತು ವಿಫಲವಾದ ನಂತರ ಮುಂದೆ ಭಾರತೀಯರು ಬ್ರಿಟಿಷರ ಬುದ್ಧ ಮಹಾತ್ಮ ಗಾಂಧಿ ಸಮ್ಮುಖದಲ್ಲಿ
ಯಾವ ರೀತಿ ಸರ್ ಯಾವ ರೀತಿ ದಂಗೆ ಎದ್ರು ಅವರು
ಸೊ ಪ್ರಮುಖವಾಗಿ ನೋಡಿ ಜಗದೀಶ್ ಅವ್ರೆ ಅವರು ಏನ್ ಮಾಡಿದ್ರು ಅಂದ್ರೆ ಮಹಾತ್ಮ ಗಾಂಧಿವರ ಸಮ್ಮುಖದಲ್ಲಿ ಮೂರು ಗಂಪುಗಳುರು ಭಾರತದಲ್ಲಿ ಹರತಾಳ ಕಾನೂನು ಭಂಗ ಚಳುವಳಿ ದಂಡಿ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ. ಮಂದಧಾಮಿಗಳು. ತೀವ್ರಗಾಮಿಗಳು ಉಗ್ರಗಾಮಿಗಳು ಅಂತಕ್ಕಂತಹ ಮೂರು ಗುಂಬಗಳ ಮುಖಾಂತರ ಬ್ರಿಟಿಷರ ಮೇಲೆ. ದಾಳಿ ಮಾಡಕ್ ಆಯ್ತು. ಪೊರುೀಷರ ಕಾಯ್ದೆ ಕಾನೂನುಗಳನ್ನ. ಅಲ್ಲ ರದ್ದುಪಡಿಸಿ ಬ್ರಿಟಿಷರು ವಿರುದ್ದ್ದಂಗೆ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯ ಸಮ್ಮುಖದಲ್ಲಿ.
ತೊಂಬತ್ ನೂರ ಮೂವತ್ತೈದರಂದು ಹೌದಿಲ್ಲ ಸರ್.
ಖಂಡಿತ ಜಗದಶ್ ಅವರ್ ಹೊಂಬತ್ೂರದ ಮೂವತ್ತೈದರ. ಭಾರತೀಯರಿಗೆ ಸ್ವಾತಂತ್ರವನ್ನ ಘೋಷಣೆ ಮಾಡಿದರು ಆದ್ರೆ. ಘೋಷಣೆ ಆದ ನಂತರ. ಮುಂದೆ ತರುವ ನಮ್ಮದೇ ಆಗಿರ್ತಕ್ಕಂಥ ಅಧಿಕೃತವಾದ ರಚನಾ ಸಮಿತಿಯನ್ನ ರಚನೆ ಮಾಡ್ಕೊಳ್ಬೇಕಾಗಿತ್ತು.
ನ ಯಾವಾಗ ರಚನೆ ಆಯ್ತು ಸರ್.
್ವರ ಹೊಂಬತ್ತೂರಂದ ನಲವತ್ತಾ. ರ್ಾಬು ರಾಜೇಂದ್ರ ಅವರ ಸಮ್ಮುಖದಲ್ಲಿ ಭಾರತದಲ್ಲಿ ರಚನಾ ಸಮಿತಿಯನ್ನು ರಚನೆ ಮಾಡಿದ್ರು. ಇಲ್ಲಿ ಹಂಗಾಮಿ ಸಚಿವರನ್ನಾಗಿ ಆಯ್ಕೆ. ಕೂಡ ಮಾಡಲಾಯ್ತು.
ಯಾರನ್ನ ಆಯ್ಕೆ ಮಾಡಲಾಯ್ತು ಹಂಗಾಮಿ ಸಚಿವರನ್ನಾಗಿ.
ಹಂಗಾಮಿ ಸಚಿವರನ್ನಾಗಿ ಸಚ್ಚಿದಾನಂದ ಸಿನ್ಹಾ ಅವರನ್ನ ಆಯ್ಕೆ ಮಾಡಲಾಯಿತು ಯಾರನಂದ್ರೆ ಸಚ್ಚಿದಾನಂದ. ಸಿನ್ನ ಅವರ ಹೊತ್ತೊಂಬತ್ ನೂರಾ ನಲವತ್ತಾರರಲ್ಲಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ರ. ರಚನಾ ಸಮಿತಿಯನ್ನು ರಚನೆ ಮಾಡಿದರು.
ಹಾಗಾದ್ರೆ ಕರಡು ಸಮಿತಿಯನ್ನ ಯಾವ ರಚನೆ ಮಾಡಿದ್ರು ಸರ್.
ಕರಡು ಸಮಿತಿಯನ್ನ ಡಾ. ರ್ ಬಿ ಆರ್ ಅಂಬೇಡ್ರ್ ಅವರು ಹತ್ತೊಂಬತ್ೂರ ನಲವತ್ತ ೇಳಳರಂದು ರಚನೆ ಮಾಡಿದರುರು ಹತ್ತೊಂಬತ್ೂರ ನಲವತ್ತೇಳಳರಂದು ಕಡು ಸಮಿತಿಯ ರಚನೆ ಆದ ನಂತರ ಮುಂದೆ ಅಧಿಕೃತವಾಗಿರತಕ್ಕಂತಹ. ಒಂದು ರಚನಾ ಸಮಿತಿ ಎರಡು ಸಮಿತಿ. ತರೆ ಆಯಿತು. ಮುಂದೆ ಭಾರತದಲ್ಲಿ ಅದ. ೃತವ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡ.
ಹಾಗಾದ್ರೆ ಸ್ವತಂತ್ರವನ್ನ ಯಾವಾಗ ಘೋಷಣೆ ಮಾಡಿದು. ಸರ್ ನಾವು.
ನೋಡಿ ಜಗದೀಶ್ ಅವ್ರ ಹದಿನೈದು ಆಗಸ್ಟ್ ತೊಂಬತ್ತತ್. ನಲವತ್ತೇಳರಂದು ಭಾರತದಲ್ಲಿ ಅಧಿಕೃತವಾಗಿ. ನಾವೇನ್ ಮಾಡಿದ್ದು ಸ್ವಾತಂತ್ರ್ಯವನ್ನ. ಘೋಷಣೆ ಮಾಡ್ಕೊಂಡ ಯಾವಾಗಂದ್ರೆ. ಹದಿನೈದು ಆಗಸ್ಟ್ ಹತ್ತೊಂಬತ್ತನೂರರ ನಲವತ್ತೇಳಳರಂದು. ಹ ಸ್ವಾತಂತ್ರವನ್ನ ಘೋಷಣೆ ಮಾಡಕೊಂಡವ ನಾವು
ಅಥವಾ ಯಾಕಂದ್ರೆ ಹದ್ಿನೈದು ಆಗಸ್ಟ್ ಹದೊಂಬತ್ ನೂರ ನಲವತ್ತೇಳರಂದು ಸ್ವತಂತ್ರ್ಯವನ್ನು ಘೋಷಣೆ ಆದ ನಂತರ ಮುಂದೆ ಯಾವ ಯಾವ ಬದಲಾವಣೆ ಆದವು ಸರ್
ತುಂಬಾ ಬದಲಾವಣೆ ಅದು ಯಾಕಂದ್ರೆ ಎರಡು ರಾಷ್ಟ್ರಗಳ ಡಿವೈಡ್ ಆದ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಮಹಾತ್ಮಾ ಗಾಂಧಿ ಜಿ ಭಾರತ ಗಾಂಧಿ ಜಾರನ್ನ ಕರಿತೀವಿ ಮಹಾತ್ಮ ಗಾಂಧೀಜಿ ಪಾಕಿಸ್ತಾನದ ಗಾಂಧಿಯಂತ ಕರ್ತೀವಿ ಮೊಹಮ್ಮ್ ಅಲಿ ಜೀನ್ನಾ ಇವರ ಸಮ್ಮುಖದಲ್ಲಿ ಎರಡು ರಾಷ್ಟ್ರಗಳ ಇಡಿಪಡದು
ಅಂದ್ರೆ ಹೊಂಬತ ನೂರದ ನವತ್ತೇಳು ನವತ್ತೆಂಟರಲ್ಲಿ ಎರಡು ರಾಷ್ಟ್ರ ಡಿವೈಡ ಆದು ಅಂತ ಹೇಳ್ತಾ ಇದೀರಾ ಸರ್ ನೀವು ಹೌದೌದು
ಹೌದು ಖಂಡಿತವಾಗ್ಲು ಏನಾಯ್ತ ಅಂದ್ರೆ ಎರಡು ರಾಷ್ಟ್ರಗಳು ಡಿವೈಡ ಆದು ಯಾವ ಯಾವ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ಹತ್ತೊಂಬತ್ತು ನೂರದ ನಲವತ್ತೇಳು ನಲವತ್ತೆಂಟು ಎರಡು ರಾಷ್ಟ್ರಗಳು ಡಿವೈಡ ಆದು
ವಾರ್ತಾವಾಯ್ತು ಸರ್ ಇವಾಗ ನನಗೆ ಇನ್ನನ್ರು ವಿವರಣೇನ್ ಹೇಳ್ತೀರಾ ಸರ್
ಖಂಡಿತವಾಗ್ಲುೂ ಹೇಳ್ತೀನಿ ಜಗದೀಶ್ ಅವ್ರೇ ನೋಡಿ ಏನಾಗತ್ತಪ್ಪಾ ಅಂದ್ರೆ ಇಲ್ಲಿ ಹದಿನೈದು ಆಗಸ್ಟ್ ಹೊಂಬತ್ತು ಒ ನಲವತ್ತೇಳರ ಸ್ವತಂತ್ರವ ಘೋಷಣೆಯ ಆದ ನಂತರ ಮುಂದಿನೈದು ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ರ ನಲವತ್ತೊಂಬತ್ತರಂದು ಭಾರತ ಸಂವಿಧಾನ ತಾತ್ಕಾಲಿಕವಾಗಿ ಅಂಗೀಕ
ಎಷ್ಟು ಸರ್ ಇನ್ನೊಂದು ಬಾರಿ ಹೇಳ್ತೀರಾ ಸರ್ ನೀವು
ಓಕೆ ಖಂಡಿತವಾಗ್ಲೂ ಹೇಳ್ತಿನಿ ಜಗದೀಶ್ವರೆ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನಲವತ್ತೊಂಬತ್ತರಂದು ತಾತ್ಕಾಲಿಕವಾಗಿ ಭಾರತ ಸಂವಿಧಾನ ಏನು ತಾತ್ಕಾಲಿಕವಾಗಿ ಅಂಗೀ ತರವಾಯ್ತು ಮ ನಾವವು ಅಧ್ಯಯನ ಮಾಡ್ತೀವಿ
ಓಕೆ ಸರ್ ಹಾಗಾದ್ರೆ ಅಧಿಕೃತ ಯಾವ ಜಾರ ಬಂದ ಸವಿಧಾನ
ಈ ನೋಡಿ ಅಧಿಕೃತವಾಗಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ಸಾವಿರದ ಐವತ್ತರಂದು ಭಾರತದ ಸಂವಿಧಾನ ಜಾರಿಯಲ್ಲಿ ಬಂತು
ಹಾಗಾದ್ರೆ ಭಾರತ ಸಂವಿಧಾನ ಅಂಗೀಕಾರವಾದದ್ದು ಇಪ್ಪತ್ತಾರು ನವೆಂಬರ್ ಹತ್ತೊಂಬತನೂರ ನಲವತ್ತೊಂಬತ್ತರಂದು ಆದ್ರೆ ಅಧಿಕೃತವಾಗಿ ಜಾರಿಯಲ್ಲಿ ಬಂದು ಇಪ್ಪತ್ತಾರು ಜನವರಿ ಹತ್ತೊಂಬತ್ನೂರ ಐವತ್ತರಂದು ಅಲ್ವಾ ಸರ್
ಖಂಡಿತವಾಗಿಯೂ ಖಂಡಿತವಾಗಿಯೂ ಯಾಕಂದ್ರೆ ನಮ್ಮ ಭಾರತ ಸಂವಿಧಾನ ಇಪ್ಪತ್ತಾರು ಏನು ಜನವರಿ ಇಪ್ಪತ್ತಾರು ಹೊಂಬತ್ತು ಸಾವರದ ಐವತ್ತರಂದು ಅಧಿಕೃತ ವಾಗಿ ಜಾರ ಎಲ್ಲಿ ಬಂತು
ಪ್ರಜಾಪ್ರಭುತ್ವದ ಒಂದು ಸರ್ಕಾರ ರಚನೆ ಆಗ್ಬೇಕಂದ್ರೆ ಯಾವ ಅಂಶಗಳನ್ನ ಮನಗಣಬೇಕು
ಖಂಡಿತವಾಗಿ ಯಾಕೆಾಂದ್ರ ಪ್ರಜಾಪ್ರಭುತ್ವ ಸರ್ಕಾರವವನ್ನು ರಚನೆ ಮಾಡಬೇಕಾಗಿದ್ರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ರಚನೆ ಆಗಿರ್ತಕ್ಕಂಥ ಸರ್ಕಾರಕ್ಕೇನಂತೆ ನಾವು ಪ್ರಜಾಪ್ರಭುತ್ವವೆಂದು ಕರೆಯುತ್ತೇವೆ ಹಾಗಾದೆ ಅಧಿಕೃತವಾಗಿ ನಮ್ಮ ದೇಶದಲ್ಲಿ ಹಲವಾರು ಬದಲಾವಣೆಗಳ ಆದವು
ಯಾವ ಯಾವ ಬದಲಾವಣೆಗಳು ಸರ್
ನೋಡಿ ಭಾರತದಲ್ಲಿ ಹತ್ತೊಂಬತ್ ನೋಡ್ದ ಐವತ್ತೊಂದು ಮತ್ತು ಐವತ್ತೆರಡರಂದು ಭಾರತದಲ್ಲಿ ಪ್ರಥಮ ಮಾ ಚುನಾವಣೆ ಏರ್ ಪಟ್ಟಿ ಜಾಗ್ರ ಸೆ
ಸರ್ ಮುಂದೆ ಯಾವ ಯಾವ ಬದಲಾವಣೆಗಳುಾದ ಸರ್ ಇನ್ನೊಂಚೂರು ನಮ್ಗ್ ವಿವರಣೆ ಕೊಡ್ತೀರಾ
ಖಂಡಿತ ವಿಯೂ ನಾ ನಿಮ್ದುಗರಣೆ ಕೊಡ್ತೀಿ ನೋಡಿ ಹತ್ತೋಬಂತುನೂರ ಐವತ್ತೆರಡರಂದು ಭಾರತದಲ್ಲಿ ಪ್ರಥಮ ಮಹ ಚುನಾವಣೆ ಆರಂಭವಾಯಿತು ಆರಂಭದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಜಾರಿಯಲ್ಲಿ ತೆಗೆದುಕೊಂಡು ಬರಲಾಯಿತು
ಎಂದರ ಏನು ಸರ್
ನೋಡಿ ಜಗದೀಶ್ವರೇ ಸಾರ್ವತ್ರಿಕ ವಹಿಷ್ಕ ಮತದಾನ ಪದ ಎಂದರೆ ಭಾರತದ ಪ್ರಜೆಗಳಾದ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ನಾಗರಿಕರು ಸ್ತ್ರೀ ಪುರುಷರೆನ್ನುವ ಭೇದ ಭಾವ ಮಾಡದೆ ಏನು ಸ್ತ್ರೀ ಪುರುಷರೆನ್ನುವ ಭೇದ ಭಾವ ಮಾಡದೆ ಸಾಮಾಜಿಕವಾಗಿ ಆರ್ಥಿಕ ಯಾವುದೇ ತಾರತಮ್ಯ ಮಾಡದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವುದೇ ತಾರತಮ್ಯತೆ ಮಾಡಿದೆ ಗುಪ್ತವಾಗಿ ಮತ್ತೆ ಮತದಾನ ಮಾಡುವ ಪದ್ಧತಿಗೆಏನಂತ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದು ಕರೆಯುತ್ತೇವೆ ಜಗದೀಶ್ ಅವ್ರೇ
ಓ ಖಂಡಿತವಾಗ್ಲಿ ಸರ್ ಸರ್ ನಿಮ ಬಗ್ಗೆ ನೀವು ತುಂಬಾ ತಿಳ್ಕೊಂಡಿದಿದ್ದಾರೆ ಸರ್ ಸರ್ ಇನ್ನೊಚೂರು ಮಾಹಿತಿ ಹೇಳ್ಬವುದು ನಮಗೆ ನೀವು
ಖಂಡಿತ ಹೇಳ್ತನೆ ಜಗದೇಶ್ ಅವರೇ ನಿಮ್ಗ್ ಏನ್ ಮಾಹಿತಿ ಬೇಕು ಸಂಪೂರ್ಣವಾದ ಮಾಹಿತಿಗಳನ್ನ ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತೀನಿ ನಾನ್ ನಿಮ್ಗೆ
ಓಕೆ ಸರ್ ಹೇಳಿ ಸರ್ ಹೇಳಿ
ನೋಡಿ ಹತ್ತೊಂಬತ್ ನೂರದ ಐವತ್ತು ಐವತ್ತ ಅಂದ್ರಂದು ಭಾರತದಲ್ಲಿ ಪ್ರಥಮ ಮಹಾಚಿನವುನೆ ಜಾರಿಯಲ್ಲಿ ಬಂತು ನೂರ ಎಪ್ಪತ್ತಾರು ಮಿಲಿಯನ್ ಜನ ಸಂಖ್ಯೆ ಹದಿನೆಂಟು ತುಂಬಿ ಇರ್ತಕ್ಕಂತ ನಾಗರಿಕರ್ ಇದ್ರು ಟೋಟಲಿ ಈ ನಂಬಲ್ಲಿ. ಆದ್ರೆ ಮತದಾನ ಮಾಡಿದೋರ ಸಂಖ್ಯೆ ನೂರ ಐದು ಪಾಯಿಂಟ್ ಐದು ಮಿಲಿಯನ್ ಜನಸಂಖ್ಯೆ ವೋಟಿಂಗ್ ಮಾಡಿದ್ರು ನೂರ ಶೇಕಡವಾರು ನಲವತ್ತೈದರಷ್ಟು ಓಟಿಂಗ್ ಆಯಿತು. ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯ ಗಳ ಸಂಖ್ಯೆ ಹದಿನೆಂಟು ನೂರು. ಎಷ್ಟು ಹದಿನೆಂಟುನೂರು ಆ ಹದಿನೆಂಟುನೂರು ಜನಸಂಖ್ಯೆ ಇದ್ದಿದ್ರೆ ಆದ್ರೆ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳ ಸಂಖ್ಯೆ ಎಷ್ಟಿತ್ತ ಅಂತಂದ್ರೆ ನಂಬಲ್ಲಿ ಎಪ್ಪತ್ತಿತ್ತು ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳ ಸಂಖ್ಯೆ ಎಷ್ಟಿತ್ತು ಅಂದ್ರೆ ಎಪ್ಪತ್ತಿತ್ತು. ಇಲ್ಲಿ ಪ್ರಚಂಡ ಬಹುಮತದಿಂದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆಳ್ವಿಕೆಗೆ ಬಂತು ಎಂದು ನಾವು ಅಧ್ಯಯನ ಮಾಡು ವೆ ಜಗದೀಶ್ ಅವ್ರೆ ಅಂದ್ರೆ ನೂರಕ್ಕೆ ಸುಮಾರು ಎಪ್ಪತ್ ನಾಲ್ಕರಷ್ಟು ಇಲ್ಲಿ ಮತದಾನವಾಯಿತು ಆ ಮತದಾನದಿಂದ ಏನಾಯ್ತು ಏಕಪಕ್ಷ ಪದ್ಧತಿ ಆಡಳಿತ ಜಾರಿಯಲ್ ಬಂತು. ನಾವು ಮಧ್ಯಾಹ್ನ ಮಾಡ್ತೀವಿ.
ಹಾಗಾದ್ರೆ ಸರ್ ಏಕಪಕ್ಷ ಪದ್ಧತಿ ಎಂದರೇನ್ ಸ ಸರ್,
ನೋಡಿ ಏಕ ಪಕ್ಷ ಪದ್ದ ತಿ ಅಂದರೆ ನಾವು ಪ್ರಮುಖವಾಗಿ ಅರ್ಥ ಮಾಡಿ ನಾವ್ ಬೇಕಾದ ಅಂಶ ಏನಾದ್ರಪ್ಪ ಅಂತಂದ್ರೆ